ಹ್ಮ್
ಹಲೋ ಹಾ ದೋಸ್ತ ಹೇಗಿದ್ದ
ಹ್ಮ್ ಹ್ಮ್ ಆರಾಮದೇ ನೀನು ಹ್ಮ್ ಹ್ಮ್ಮ ಮತ್ತೆ ಮತ್ತ ಏನ್ ಮಾಡ್ತಾದೆ ಮನೆಯಲ್ಲ ಆರಾಮಲ್ಲ
ಹಾ ಮನೆಯಲೆೆಲ್ಲಾ ಚೆನ್ನಾಗಿದ್ದಾರೆ
ಅಪ್ಪ ಅಮ್ಮ
ಹಾ ಅವರು ಕೂಡ ಚೆನ್ನಾಗಿದ್ದಾರೆ.
ಅಣ್ಣ ತಂಗಿ ಅಣ್ಣ ತಂಗಗೆ
ಅಣ್ಣ ತಂಗಿ ಎಲ್ಲರರು ಚೆನ್ನಾಗಿದ್ದಾರೆ ಅವ ಹಾಸ್ಟೆಲ್ ಅಲ್ಲ ಇದಿದ್ದಾರೆ ನ್ನು ಬಂದಿಲ್ಲ
ವಸ ಚಿಹನ್ನಲ್ಲ ಅದಲ್ಲ
ಇದ್ದಾರೆ ಇನ್ನುೂ ಬಂದಿಲ್ಲ
ಎಲ್ಲಿ ಎಲ್ಲಿ ವಸ್ತುನಿಲಯದಲ್ಲಿ ಇಲ್ಲಿ ಯ ಎಲ್ಲಿ
ಹ್ಮ್ ಮುರಾರ್ಜಿ ಅಂತ ನಮ್ಮೂರು ಮುರಾರ್ಜಿ ಅಂತ ನಮ್ಮೂರಲ್ಲಿದ್ದಾರೆ ಹ್ಮ್ ಹ್ಮ್
ಸದ
ಹೌದೌದು
ಹಾ ಹೌದಾ
ಹಾ ಹಲೋ ಹ್ಮ್ ಮಗರಚ ದಸಾಯ ಪಾಸ ಏನಿಲ್ಲ ಈ ಏನಿಲ್ಲ ಗೌಡ ನೀವುಗೌಟ್ ಹೇಳಿದ್ರೆ ಕೇಳ್ತೀವಿ. ಹ್ಮ್ ... ನೀವು, ಗೌಡ್ರ, ಹೇಳಿದ್ರೆ ಕೇಳ್ತೀವಿ ಏನಾದ್ರು? ... ಹ್ಮ್ ...
ಏನ್, ಇಲ್ಲಾ, ಕಿರಣ ...
ಹ್ಮ್, ಹ್ಮ್, ಹ್ಮ್. ...
ಮತ್ತೆ. ....
ಹಾ, ಏನಿಲ್ಲ ಹೇಗಿದೆಯಲ್ಲಾ! ನಿಂಧು ವಿದ್ಯಾಭ್ಯಾಸ? ...
ನಂಧೇನೋ, ಈಗ ಕಾಲೇಜ್! ಬಿಟ್ಬಿಟ್ಟೆ ನಾನು. ... ಯಕಲ್ಲ .. ಹೌದು, ಓದೋದ್ ಬಿಟ್ಬಿಟ್ಟೆ. ....
ತಮಾಷೆ, ಮಾಡುಬೇಡವೋ. ...
ಏ, ಇಲ್ಲ ಇಲ್ಲ ತಮಾಸೆ ಏನಿಲ್ಲ? ... ಅಂದ್ರೆ, ಇಲ್ಲಿ ಸ್ವಲ್ಪ ಬಿಸ್ನೆಸ್, ಮಾಡ. ... ಗೊತ್ತು, ಇಲ್ಲಾ, ಅಲ್ಲ. ...
ಹೂ, ಹೂ, ಹೂ, ಬಿಸ್ನೆಸ್ಗೆ, ಇಲಿಧಾಳ, ಯಕ್ಲೇ? ...
ಮತ್ತೆ, ಏನ್ ಮಾಡೋದು ಕಿರಣ, ಅಲ್ಲಿ ಸ್ವಲ್ಪ, ಓ. .. ಊದ್ಕೂತ್, ಹೋದ್ರೆ? ... ಸಮಯ, ನೋಡ್ಬೇಕಲ್ವಾ! ..
ಹೌದಾ, ನಿಮ ಮನೇೆಯಲ್ಲಿ ಎಲ್ಲಾ ಚೆನ್ನಾಗ್ ಓದಿದಾರಲ್ವಾ? ..
ಅವರೆಲ್ಲಾ ಓದಿದಿದ್ದಾರೆ, ಮತ್ತು, ಈಗ ಅವ್ರಿಬ್ರು ಓದಿ ಪಾಸ್ ಆಗಿದಿದ್ದಾರೆ! ಸ್ವಲ್ಪ ನಮ್ದ ಇಲ್ಲಿ ಬಿಸ್ನೆಸ್ ಮಾಡೋ ಮೈಂಡ್ ಇತ್ತಲ್ಲ ತಲಿಯುತ್ತ. ... ತಾವೊಂದು? ...
ಹಾ, ಹಾ, ಹಾ, ಹ್ಮ್. ...
ಪಾ, ಅದೆಲ್ಲ, ಕ ಕಾಲೇಜ್ ಬಿಟ್ಟೆ. ... ಸುಮ್ಮನೆ. . ಓದೋಣ, ಓದದ್ ಬಿಡುದು. ... ಅರ್ಧಾ, ಇಕಡೆ ಅರ್ಧಾ. .. ಮೂರ್ತ, ಆಗ್ತಿತ್ತು ಅದಕ್ಕೆ. ...
ಹೌದಾ ...
ಅಂದ್ರೆ ... ಮೈಂಡ್, ಎಲ್ಲಾ ಅಂದ್ರೆ ತೇಲಿಯಾನ, ಎಲ್ಲಾ ಬಿಸ್ನೆಸ್ ಕಡೆ ಇರುತ್ತೆ ಯಾಕಂದ್ರೆ? ....
ಹ್ಮ್, ಹ್ಮ್, ನೀನು ನೀನು ವಿದ್ಯಾಭ್ಯಾಸ ಚೆನ್ನಾಗಿ ಮಾಡ್ತ ... ತಿದ್ದೆ ...
ಏನ್, ಮಾಡ ಕಿರಣ್ ಪರಿಸ್ಥಿತಿ ಹಂಗ್ ಬರುತ್ತ. ...
ಹೌದೌದು! ಹೌದು. ....
ಹಾ, ಹಾ. ... ಮತ್ತ, ನೀ ಏನ್ ಮಾಡ್ತಾ, ಇದಯ. ....
ನಾನು ಸದ್ಯಕ್ಕೆ ಫ್ರೀ ಇದ್ದೀನಿ
ಅಂದ್ರೆ ಪ್ರಿಯಾ ಅಂದ್ರೆ ಏನು
ಅಂದ್ರೆ ಇವಾಗ ಇಂಜಿನಿಯರಿಂಗ್ ಮಾಡ್ಬೇಕು ಮಾಡ್ತಾ ಇದ್ದೇನಿ
ಹ್ಮ್ ಹ್ಮ್ ಹಾ ಹಾ ಮೊನ್ನೆ ಮೊನ್ನೆ ವರ್ಷ ತೇರ್ಗಡೆ ಇದೆ
ಹ್ಮ್ ತೇರ್ಗಡೆಯಲ್ಲಿ ಬರ್ತೇನಿ ಇನ್ನ ಎರಡು ಮಾಸಿ ಎರಡು ಮಾಸಿಕ ಅಂದ್ರೆ ಹಾ ಎರಡು ಮಾಸಿಕಗಳು ಮಾತ್ರ ಹತ್ರ ಇನ್ನ ಕಾಲಾವಧಿ ಉಳಿದಿದೆ
ಹಾ ಹಾ ಹೌದಾ
ಹಾ ಅದು ಮುಗದ್ಮೇಲೆ
ಹಾ
ನಾನು
ಏನ್ ಮಾಡ್ತೀ
ಮುಗಿದ್ಮೇಲೆ ಸೆಕೆಂಡ್ ಸೆಕೆಂಡ್ ಇಯರ್ ಇಂಜಿನಿಯರ್
ಅಂದ್ರೆ ಎರನ ವರ್ಷ ಇಂಜಿಯರ್ಗ್ ಹೋಗ್ತ ಯ ಆ ಇಂಜಿನಿಯರ್ ಮಾಡಿದ್ದೇನೆ ನೀನು
ನಾನು ಗಣಕಯಂತ್ರದು
ಗಣಕ ಯಂತ್ರ ಅಂದ್ರೂ ನಿನ್ಗೆ ಎಲ್ಲಾ ಇದು ಮಾಡಕ್ ಬರ್ತ ಅಂದಂಗಯ್ತು ಅಂದ್ರೆ ಕೋಡಿಂಗ್ ಅಂತ ಅಂತಾರಲ್ಲಾ ಇಂಗ್ಲಿೀಷ್ ಅಲ್ಲಿ ಕೋಡಿಂಗ್ ಅಂತಾರಲ್ಲಾ ಕನ್ನಡದಲ್ಲಿ ಗೊತ್ತಿಲ್ಲ ಅದಕ್ಕೆ ಇಂಗ್ಲಿಷ್ ತಲ್ಲಿ ಕ ಹ್ಮ್ ಹೌದಾ ಅಂದ್ರೆ ಸಿ ಸಿ ಪ್ಲಸ್ ಪ್ಲಸ್ ಜಾವ ಅಂತ ಹ ಅ್ರ ನಡೆಯುತ್ತೆ ಈಗ ನೀ ಅಂದ್ರೆ ಯಾವ್ದರ ಆಪ್ ಡೆವಲಪ್ ಮಾಡ್ಬೋದಾ ನೀನು ಈಗ
ಮಾಡ್ಬೋದು
ನಾನೊಂದು ಬಿಸ್ನೆಸ್ ಆ್ಯಪ್ ಡೌನ್ಲೋಡ್ ಮಾಡಿಿಕ ಕೊಡ್ತೀಯ
ಮಾಡ್ಕೊಡ್ತೇನಿ ಹಾ ಮಾಡ್ಕೊಡ್ತೇನೆಿ
ಸೆಟ್ ಮಾಡ್ಕೊಡೋಲ್ಲ ೋಣ ಸ್ವಲ್ಪ ನಿನ್ಗೆ ಅದುೂ ಅದರ ಡೀಟೇಲ್ಸ್ ಎಲ್ಲ ಕಳಿಸಸ್ತೇನೆ ವಾಟ್ಸಪ್ ನಲ್ಲಿ
ಆಯ್ತ್ ಆಯ್ತು ಗೆಳೆಯ ನೀನ್ ಕಳ್ಸ್ಕೊಡು ನೀನು ಕಳ್ಸಿರು ವಾಟ್ಸಪ್
ಅಂದ್ರೆ ಈ ಆಪ್ ಆಪ್ ರೆಡಿ ಮಾಡಿ ಕೊಡ್ಬೇಕು ನೀವು ತಯಾರು ಮಾಡಿ ಕೊಡ್ಬೋಕು ಮತ್ತೆ ಹಂಗೆ ಒಂದ್ ವೆಬ್ಸೈಟು ಆಯ್ತು ಮತ್ತೆ ಅದಿಕ್ಕೆ ಎಷ್ಟಾಗುತ್ ತ್ತೇಳು ಅಮೌಂಟು ಅಂದ್ರೆ
ಏ ಇರ್ಲಿ ಇರ್ಲಿ ಇರ್ಲಿ ಇರ್ಲಿ ಗೆಳೆಯ ನಮ್ಮ ನಿನ್ನ ಮಧ್ಯೆ ಏ ಅದೆ ರೊಕ್ಕ ಬರಬಾರದು
ಓ ಇಷ್ಟು ದೊಡ್ಡ ಗುಣನ ಇರ್ಲಿ ಇರ್ಲಿ ಕಿರಣ ಅಂದ್ರೆ ಈಗ ಬಿಸ್ನೆಸ್ ತ್ತಲ್ಲಾ ಬಿಸ್ನೆಸ್ನಲ್ಲಿ ಇಲ್ಲ ಇಲ್ಲ ಅದೇನಿಲ್ಲ ಅದೇನಿಲ್ಲ ಬಿಸ್ನೆಸ್ದಲ್ ಲ್ಲೀ ಗೆಳೆತನ ಏನು ಬರೋದಿಲ್ಲ ಎಷ್ಟ್ ಆಗುತ್ತೆ ಅಷ್ಟ್ ಹೇಳು ಅದ್ ದು ಎಷ್ಟಾಗುತ್ತೆ ಅದ್
ನಿನ್ ಬಿಸ್ನಸ್ಸು ಇನ್ನು ಸ್ಟಾರ್ಟ್ ಮಾಡ್ತ್ ತಿದಿಯಾ ನಿಂದು ಜಾಯ್ ಗಳಸ್ಲಿ ಚೆನ್ನಾಗಿ ಜಾಯ್ ಅವತ್ತ ನೀನು ನಿಂಗ್ ಇಷ್ಟ ಬಂದಷ್ಟು ಕೊಡುವನ್
ಇಲ್ಲ ಇಲ್ಲ ಹಂಗೇನಿಲ್ಲ ಅದು ಎಷ್ಟಾಗುತ್ ಹೇಳು ಅಂದ್ರೆ ಏ ಸ್ವಲ್ಪ ಆದ್ರೂ ಕೊಡ್ಬೇಕಲ್ಲ ನಾನು ಅದ್ ಎಷ್ಟಾಗುತ್ ಹೇಳು ಸ್ವಲ್ಪ್ ಪಾದ್ರು ಕೊಟ್ಟ್ರೆ ನನಿಗ್ ಒಂದ್ ಸ್ವಲ್ಪ ಮನಸ್ಸಿಗೆ ಸಮಾಧಾನ ಇರು ತ್ತೆ ಇಲ್ಲಾಂದ್ರೆ ಒಬ್ಬರ ಮೇ ಲೇವ್ ಇದು ಆಗುತ್ತೆ ನನಿಗೆ ಅದಿಕ್ಕೆ
ಹೌದಾ ಅದನ್ನು ಎಲ್ಲರೂ ಇಲ್ಲಿ ಪ್ರತಿ ವಿದ್ಯಾರ್ಥಿಗಳು ಅದ ಹತ್ತು ಸಾವಿರವನ್ನು ಅದಕ್ಕೆ ವೆಚ್ಚವನ್ನು ಮಾಡಿ ಹೇಳ್ತಾರೆ ಬಟ್ ನನ್ನ ಫ್ರೆಂಡ್ ನನ್ನ ದೋಸ್ತ ನೀನು ಇರೋದಕ್ಕೆ ಸಾಕು ಎರಡು ಸಾವಿರ ಕೊಡು
ಏ ಎರಡು ಸಾವಿರ ಕಮ್ ಆಯ್ತು ಕಿರಣ ಎಂಟು ಸಾವಿರ ಬಿಡ್ತಾ ಇದ್ದೇನಿ ಹಿಂಗ್ ಮಾಡಿದ್ರೆ ಹೆಂಗೆ
ಆಯ್ತಾಯ್ತು ಒಯ್ ಯಾ ಐದ್ ಸಾವ್ರ ಕೊಡು ಹೋಗ್ಲಿ ಐದ್ ಸಾವ್ರ ಕೊಡು
ಪಾ ಇನ್ನೊಂದೇ ಇನ್ನೊಂದ್ ಎರಡ್ ಸಾವ್ರ ಏರಿಸ್ಬಿಡು ಮತ್ತೆ ನೀನ್ ಯೋಳ್ ಸಾವ್ರ ಕೊಡ್ತೆನೆ ಆಯ್ತ್ ಆಯ್ತ್ ಆಯ್ತು ಕಿರಣ ಮತ್ ತ್ತೆ
ಹ್ಮ್ ಮತ್ತೆ
ತೆನೆ ನೋಡ್ ನಿನಿಗೆ ಈ ಸದ್ಯ ಕಳುಸ್ತೆನೆ ನೋಡ್ಬಿಡು ಅದೊಂದು ಮಾಡ್ಬಿಡು ಒಂದ್ ಎಷ್ಟು ಎಷ್ಟು ದಿನದಲ್ಲಿ ಮಾಡ್ತೀಯ ನೀನು ಅದು ಅದು ಆಪ್ ಮತ್ತು ಇದು
ಹಾ
ಇದು ವೆಬ್ಸೈಟು
ನಿನಗೆ ಎಷ್ಟು ದಿನಗಳಿಗೆ ಬೇಕು
ನಡಿಯುತ್ತೆ ನನ್ಗೆ ಎಷ್ಟ ದಿನ ಆದ್ರು ಅಂದ್ರೆ ನೀ ಅಂದ್ರೆ ಟೈಮ್ ಅನ್ನೋದ ಇರುತ್ತದಲ್ಲಾ ಸಮಯ ಸಮಯ ಎಷ್ಟೊ ನೀ ಎಷ್ಟೊತ್ತರಲ್ಲಿ ಮಾಡ್ಕೊಡ್ತೀಯ ಕೇಳಾಗುತ್ತ
ಹ ಸಮಯನ ನನ್ನ ಸಮಯ ಎರಡು ದಿನದಿಂದ ಮೂರು ದಿನ ಬೇಕು ಅ ದನ್ನು ನಾನು
ಆಯ್ತಾಯ್ತ ಆಯ್ತ್ತಂದ್ರೆ ಆಗುತ್ತಲ್ಲ ಎಡ್ ದಿನದಲ್ಲಿ
ಹಾ ಆಗುತ್ತೆ ಆಗುತ್ತೆ ಹ್ಮ್
ಅದದೆಲ್ಲ ಕಳಸ್ತನೆ ನೋಡ್ ನಿನ್ಗೆ ಆತಾಯ್ತು ಮತ್ತೆ ಇದು ಏನೋ ಮಾಡ್ಬೋ ಏನೋ ಕೇಳ್ಬೇಕಂತಿದೆ ನಿಮ್ಮ ಕಡೆ ಗಿಡ ಮರಗಳು ಹೆಂಗಿದ್ದಾವೆ
ಗಿಡ ಮರಗಳ
ಹಾ ನಿಮ್ಮಂತಲೆೇ ಇಂಜಿನಿಯರಿಂಗ್ ಕಾಲೇಜ್ ಅಲ್ವಾ ಗಿಡ ಇರ್ತಾವ ಇಲ್ವಾ ನಿಮ್ಮ ಅಂತೆಲ್ಲೇ
ಇರ್ತವೆ ಗಿಡಗಳ ಇಲ್ಲದ ಪ್ರಪಂಚ ಯಾವವುದು ರಾಜಗೌಡ
ಎ ಕೇಳದೆ ಹಂಗೆ ಅಂದ್ರೆ ಒಂದೊಂದು ಶ ಶೈಕ್ಷಣಿಕ ಕಾಲೇಜಲ್ಲಿ ಇರೋದಿಲ್ಲ ಒಂದೊಂದು
ಹ್ಮ್ ಹೌದೌದುೌದು ಅರ್ಥವಾಯ್ತು ಅರ್ಥವಾಯ್ತು ಚೆನ್ನಾಗಿದ್ದಾವೆ ಚೆನ್ನಾಗಿದ್ದಾವೆ ಎಲ್ಲಾ ಗಿಡಗಳು
ಹಾ ಹಾ ಹ ಗಿಡ ಚಂದಾಗಿದೆ ಹ ಮತ್ತೆ ಈಗ ನಿಮ್ದು ನೀನು ವಸತಿದಲ್ಲಿ ಹೃದಯ ಏನ್ ಪಿ ಜೆ ಮಾಡಿದೀಯಾ ಅವಗೆ ಹ್ಮ್
ಹ ಹಾ ನಾನು ಹೊರಗಡೆ ಎಲ್ಲೂ ಹೋಗುದಿಲ್ಲ ಇಲ್ಲೇ ವಸ ನಿಲಯದಲ್ಲಿ ನಮ್ಮ ಕ ಕಾಲೇಜು ಇದೆಯಲ್ಲ ಮಹಾವಿದ್ಯಾಲಯದ ಒಳಗಡೆನೆ ಇರುತ್ತೇನೆ ಎಲ್ಲೂ ಹೋಗುವುದಿಲ್ಲ ಹೌದು ಹಾ ತುಂಬಾ ಚೆನ್ನಾಗಿದೆ
ಹ ನಾಷ್ಟತಾ ಊಟ ಹೆಂ
ಇವತ್ತು ಎಗ್ರಸಿದೆ ಗೆಳೆಯ ತುಂಬಾ ಚೆನ್ನಾಗಿ ಮಾಡುತ್ತಾರೆ ತುಂಬಾ ರುಚಿ ಚಿಕರವಾಗಿರುತ್ತೆ ದೆ ಎರಡು ಪ್ಲೇಟ್ ಅನ್ನು ತಿಂದು ಸಮ ಸಹ ಇನ್ನು ತಿನ್ನಬೇಕೆನ್ನುವ
ರುಚಿ ಇರುತ್ತೆ ಅಬೋಬ್ಬೋ ಚಲೋ ಅಂದ್ರೆ ಸೋಡಾ ಪೀಡ ಏನು ಹಾಕೋದಿಲ್ಲ ಅದಕ್ಕೆ
ಏನು ಹಾಕುವುದಿಲ್ಲ ನ್ಯಾಚುರಲಿ ಮಾಡ್ತಾರೆ ನ್ಯಾಚುರಲಿ ಮಸಾಲಾ ಯೂಸ್ ಮಾಡ್ತಾರೆ ಹೌದು ಹೌದೌದು ನೈಸರ್ಗಿಕವಾಗಿಯೇ ಮಾಡ್ತಾರೆ ಯಾವದೇ ತರಹದ ಟೇಸ್ಟ್ ಗಳನ್ನಾಗ್ಲಿ ಸೋಡ ಪುಡಿಗಳನ್ನಾಗ್ಲಿ ಹಾಕಿಬಿಟ್ಟು
ಮಾಡುವುದಿಲ್ಲ ಆರೋಗ್ಯ ಅಂದ್ರೆ ವಾಡನ್ಗೆ ಕೈ ಮುಗಿದ ಇದು ಕೈ ಮುಗಿದು ನಮಸ್ಕರಿಸಬೇಕು
ಹೌದು ಹೌದು ಗೆೆಯ ತುಂಬಾ ತುಂಬಾ ತುಂಬಾ ಒಳ್ಳೇಗೆ ವರ್ಡನ್ಸ್ ಹ್ಮ್ ಹೌದು
ಮತ್ತ ಏನೇನ್ ಕೊಡ್ತಾರೆ ನಾಷ್ಟಕ್ಕೆ ಊಟಕ್ಕೆ ಮತ್ತೆ ಸ್ನಾಕ್ಸ್ ಸಿಕ್ಸ್ ಕೊಡ್ತಾರಾ ನಿಮ್ಗೆ
ನಮ್ಮ ಇವರಿದ್ದಾರೆ ನಮಗಿನ್ನ ಅಣ್ಣಂದಿರಾರೆ ನಮ್ಮ ಸಹೋದರರು ಹೌದು ಆ ಸಹೋದರರು ನಮಗೆ ಉಳಿಸುವುದಿಲ್ಲ ಏನನ್ನು ಆಗಲಿ ಚೂರುನು ಉಳಿಸ ಹೌದು ಹೌದು ಗೆಳಯ ಅವ್ರಿಗೆ ಅವರ ಹೊಟ್ಟೆಗಳು ದೊಡ್ಡವಿರುತ್ತವೆ ಅಲ್ವಾ
ಹ್ಮ್
ತುಂಬಾ ತುಂಬಾ ತಿಂತಾರೆ ನಮ್ಗೆ ಏನು ಉಳಿಸುವುದಿಲ್ಲ ಸ್ನಾಕ್ಸ್ ನಮ್ಗೇನಿದ್ರು ಊ
ಅದೇ ನಾಷ್ಟಕ್ಕೆ ಏನ್ ಕೊಡ್ತಾರೆ ಬೆಳಿಗ್ಗೆ
ಬೆಳಿಗ್ಗೆ ಹೊತ್ತು ನಾರ್ಮಲಿ ಇರು ಪುಳಿಯೋಗರೆ
ಹ್ಮ್ ಹ್ಮ್ ಹಾ ಹಾ ಚಿತ್ರಾನ್ನ ಹೌದೆಲ್ಲ ಅವೆಲ್ಲ ಕೊಡ್ತಾರ ದೋಸೆ ಮತ್ತು ಇಡ್ಲಿ ಕೊಡ್ತಾರ ಇಡ್ಲಿ ವಡ
ಆ ತರದ್ದು ಏನು ಇಲ್ಲಿ ಬಯಸುವುದಿಲ್ಲ
ಇಲ್ಲ ಕೊಡೋದೆಲ್ಲ ಹೌದೌದು ಹೌದು ಮತ್ತೆ ಊಟಕ್ಕೆ ಏನ್ ಕೊಡ್ತಾರೆ ಊಟಕ್ಕೆ
ಊಟ ಚೆಂದಾಗಿರುತ್ತದೆ ಚಪಾತಿ ಪಲ್ಯಗಳಿರುತ್ತವೆ ಅವನ್ನೇ ತಿನ್ಕೊಂಡು ಇರಬಹುದು ನೋಡಿ
ಹೌದಾ ಹೌದಾ ಚಲೋ ಇರುತ್ತಂದಂಗಾಯ್ತು ಹಾ ಹಾ ಮತ್ತೆ ಇದು ದಿನ ಅದೇ ಪ್ರಕ್ರಿಯೆನಾ
ಹೌದು ಗೆಳೆಯ ದಿನ ಅದೇ ಪ್ರಕ್ರಿಯೆ ಬುಧವಾರ ಇವತ್ತು ಎಗ್ರೈಸ್ ಇರುತ್ತದೆ ಮತ್ತೆ ಆದಿವಾರ ಗೊತ್ತಾನೆ ನಿನ್ನಗೆ ಆದಿವಾರ ದಿನ ಆದಿವಾರ ರವಿವಾರ ಆ ರವಿವಾರ ದಿನ ನಮಗ್ ಹಾಗ ಮಾಂಸವಿರುತ್ತದೆ
ಮಾಂಸಾನಕ್ಕೆ ಮಾಂಸಾನ ಕೋಳಿಯ ಮಾಂಸ ಇರುತ್ತೆ ಅಂದ್ರೆ ಚಲೋ ಮಾಡಿ
ಅದು ಚಂದ ಇರುತ್ತೆ ಒಂದೊಂದು ಒಂದೊಂದು ಬಾರಿ ಒಂದೊಂದು ತರ ಆಗುತ್ತದೆ ಅದು
ಹಾ ಅಂದ್ರೆ ಹೆಂಗೆ
ಅಂದ್ರೆ ಒಂದು ಸೀದಿ ಹೋಗಿರುತ್ತದೆ ಹೆಚ್ಚಿಂದಾಗಿ ಮಾಡಿದರೆ
ಹಾ ಸೀದು ಹೋಗ್ತದೆ ಹಾ ಹೌದಾ
ಮತ್ತೆ ಮಸಾಲೆ ಗಿಸಾಲ ಎಲ್ಲಾ ಕರೆಕ್ಟ್ ಆಗಿ ಕಲ್ಸಿರುತ್ತಾರಾ
ಮಸಾಲೆ ಗಿಸಾಲೆ ಎಲ್ಲ ತುಂಬಾ ಚಂದ ಆಗಿರುತ್ತದೆ ಅದನ್ನು ರುಚಿ ಸವಿಯಲು ಅದು ಪುಣ್ಯ ಮಾಡಿರ್ಬೇಕು. -
ಹೌದಾ, ಇದು, ಇದು ಖಂಡ ಏನಾರ ಬೇದಿರ್ತದ ಏನಿಲ್ವಾ ಚಿಕನ್- ಚಿಕನ್ ಮಾಂಸ. -
ಚಿಕನ್ ಮಾಂಸ ಕಂಡೆ ಇರುತ್ತದೆ. -
ಅಂದ್ರೆ ಅದು ಬೈ, ಅರ್ಧ ಅಂದ್ರೆ ಅರ್ಧ ಮರ್ಧ ಬೈಸಲ್ಲೇನು ಏನ್- ಪೂರ ಬ -ಲ್ವಾ ಹ್ಮ್ ಅಂದ್ರೆ ಪ ಅಂದ್ರೆ ಅದ್ರ ಚಿಕನ್ ತುಂಡು ಬಾಳ- ಬಾಳ ಸಿಗ್ತೆ ಅಂದಂಗ- ಇ ನಿಮ್ಗೆ
ಹ್ಮ್, ಹ್ಮ್, ಹ್ಮ್ ತುಂಬಾ ಚೆನ್ನ ಹಾ ತುಂಬಾ ಆರಾಮ- ಎಲ್ಲಿ ರಾಜಗೌಡ. - ಚೆನ್ನಾಗಿದ್ದೇನೆ. ನೀನ್- ಚೆನ್ನಾಗಿದ್ಯಾ, -
ನಾನು ಅಷ್ಟೇ ಚೆನ್ನಾಗಿದ್ದೇನೆ ಆಯ್ತು. - ಕಿರಣ ಮತ್ತೆ ಆರಾಮಾಗಿರೋ., -
ಹ ಹೌದೌದು, ಆಯ್ತು ಗೆಳೆಯ. -
ಆಯ್ತು
ಹಾ, ಸರಿ, ಸರಿ ಆಯ್ತು.